ಹ್ಮ ಹಲೋ
ಹ್ಮ
ಅ ಹೆಂಗದ ಅ್ಣ ಅದು ಫೋನ್ ಕೊಟ್ಟಿ ಇದು ಫೋನ್ ತೊಂಬದ ಹಲೋ ಹಲೋ ಹಲೋ ಅ್ಣ ಎಲ್ಲಿ ಓತೋ ಎಪ್ಪಾ ಹಲೋ ಏ ಅಣ್ಣ ಹಲೋ
ಹಲೋ
ಏ ಮಾತ ರೋಪ ರೇಸ್್ತತ ಸುಮನೆ
ಏ ಮಾತಾಡ್ತನಿ ಹಿಂಗ್ಯಾಕ ಮಾಡ್ತೀನಿ
ಎಲ್ಲಿ ಮಾಡ್ದಿ
ಇಲ್ಲ ನಿಲ್ತೀನಿ
ನೀ ಮೂಊರಾಗ ಯಾರು ನಿಂಗ ನೀ ಫ್ರೆಂಡ್ಸ್ ಇಲ್ಲಿ ಏನು
ಯಾಕ
ಹಲೋ
ನಮ್ಮ್ ಮನೆ ಬೈಯದ ಬತಾರ ದೋಸ್ತರ್ ಸರಿಯಟೋ ಅಂತೀನಿ ಅಂದ್ರ ಫ್ರೆಂಡ್ಸ್ ಇಲ್ಲ
ನಾ ಕೇಳಿದೆ ಯ ಕಂಡೆ ಇಲ್ಲಾನ ಜಾಸ್ತಿ ಯಾರು
ಖಂಡಿ ಅಲ್ಲ ಅಂದ್ರೆ ನನ್ ತೋರ್ಸ್ಬೇಕಕ್ ಏನು ಹೊಡಟ್ ನೋಡೋರಿಕ
ಹಂಗಲ್ಲ ಇರ್ತಾರ ಬಿಡಪ್ಪಾ ನೀನ್ ಹೇಳೇನೆ ಇರ್ತಾರ ನಸ
್ರೆಂಡ್ಸ್ ಆಸ್ ಮಂದಿರ ಎಂತ ಹುಡುಗುರ ಹೆಂಗರಲ್ಲ
ನಯ ನೀನ್ ಬಿಡ ಅ ನೀ ದಿನಾ ಒಂದ್ ಸ್ಟೇಟಸ್ ಇರ್ತಿ ನೋಡಿ ಹ್ಯಾಪಿ ಬರ್ಡೇ ಅಂತಗೆಸ ನೋಡಂಗ ಇ ದಿನ ಒಬ್ಬರು ಬಡ್ಡಿ ಇರ್ತದ
ಹ್ಮ ಹ್ಮ
ಏ ತಲ್ಲಿ ಖರಪ್ಪ ಉರಿ ಹೋಗ್ಬೇಕ ಕನ್ಫ ಸುತ್ತುದಣ್ಣ ಎಲ್ಲರುೂ ಬಂದಾರ ಮನೆಗಿಂದರು
ಹ್ಮ್
ಊರಿ ಹೋಗಬ ಕ ಮನಸ್ಲ ಈ ಮಮ್ಮಿ ಧಾರಣ ಪಾರ್ಥ
ಇ ಬ ಬ ಬಾ ಅವ ಮ್ಯಾಗಿದ ಅಷ್ಟೇ ಚೇಂಜ್ ಮಾಡ್ಬೋದು ಅಷ್ಟೇ ಆ ವೇರಷನ್ ಅಷ್ಟೇ ಮಾಡ ಬರ್ತ ಬೇರೆ ಹಾಕ್ಲಕ್ ಬರ್ಲ ಕಷ್ಟ ಇಬ್ರೋಡಿಲ್ಲ ಹಾ
ಏ ಮತ್ತೆ ಏನ್ರ ಬೇರೆದದ ಏನಣ್ಣ
ಏನು
ಕಾರಾರ್ ಇದು ಯಾಪಿನಂಗ ಬರೆದನ್ ಅವನ್
ಪಷ್ಟ ಧಾರವಾಡ ಹಾಕತ್ತೇವು
ಆ
ಫಸ್ಟ್ ಧಾರವಾಡ ತಳಂದ್ಬಿಟ್ಟು ಧಾರವಾಡ ಹುಬ್ಬಳಿ ಬೆಳ ಬೆಳಾವ ಬೆಂಗಳೂರ ಹಬ್ಳಿ ಧಾರವಾಡದಾಗ ಅವಾವಲ್ಲ ಮನರ್ ಕಾಲೇಜಗಳು ಇಕ
ನೀ ಏನ್ ಹೇಳತಿದಿ
ಕನ್ನಡದಾಗ ಹೇಳತ್ತೇನಿ ನ ಕೇಳದೆಲ್ಲ ನೀವು ನೀವು ಕನ್ನಡದಲ್ಲೇ ಮಾತ್ರ ಮಾತನಾಾಡಲು ಅರ್ಹರ್ದೀರಾ
ಹೌ
ಹಾಗಾದ್ರೆ ಕನ್ನಡದಲ್ಲಿ ಮಾತನಾಡಿ
ಹ್ಮ್ ಹೇಳ ಏನ್ ಹೇಳ
ಕನ್ನಡವೇ ಸತ್ಯ
ಕನ್ನಡದ ನಿತ್ಯ
ಕನ್ನಡಿ ಭಾಗ್ಯ
ಹಲೋ
ಅನ್ನ ಭಾಗ್ಯ ಗೊತ್ತ ಅನ್ ಹಿಂಗ
ಹಾ ಅನ್ನ ಭಾಗ್ಯ ಗೊತ್ತಿಲ್ಲ ಎಲ್ಲರಿಗ ಅನ್ನ ಅನ್ನ ಹಂಚ ಬಿಿಡ್ತದ ಭಾಗ್ಯ
ಹ್ಮ್
ಹ್ಮ್ ಯಾರಿಗೂ ಅ ಕೊಡ ದೂರ ಆ ಹಾಗಲ್ಲ ಅದು ಎಲ್ಲರಿಗೂ ಈ ಅದು ಎಲ್ಲರಿೂ ಸಿಕ್ಕಿ ಬಿಡ್ತದ ಭಾಗ್ಯ ಅನ್ನೋ ಈ ಹ್ಮ್ ಸಾಧನೆ ಏನಿಲ್ಲ ಹ ಅನ್ನ ಭಾಗ್ಯಕ್ಕೂ ಒಂದು ಅಲ ಹಲೋ ಸ್ಯಾಂಡವಿಚ್ ಕೊಟರು ಸಾಕ್ತ ತಾನೇ ಬರ್ತದ
ಹ
ಹಲೋ
ಹ್ಮ್
ಹ್ಮ
ಒಂದ ಒಂದ ಚಾಕ್ಲೇಟ್ ಒಂದ ಕೊಟ್ಟಿದೆ ಹೇಳನ್ ಇಲ್ಲಿಂಗೆ
ಏನು
ಒಂದ್ ಶಂಬ ರೂಪಾಯಿ ಚಾಕ್ಲೇಟ್ ಕೊಟ್ಟಿದ್ದ
ಯಾರಿಗೆ
ನನ್ನ ಭಾಗ್ಯ
ಅನ್ನ ಭಾಗ್ಯ ಯಾವಾಗ
ಹ ಕೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಇಗ ಒಂದ
ಹ್ಮ್
ಜೋರ ಅದಪ್ಪಾ ನಮ್ದು ಗಿಡ ಅಲ್ಲಿಗ ಹೋಗೊಂಬ ನಡಿಯಲ್ಲತ್ಟ ಒಂದ ದಿನ
ಹೋರಿ
ಕೈಯಲ್ಲಿ ಕಾಸುಇಲ್ಲ
ಹ್ಮ್
ಹ್ಮ
ಏ ನಮ್ ಗಿಡದಾವ ಏನ್ ನಮ್ ಗಿಡ ಜಂತಾನ ಬರ್ತಾ ಬರ್ತಾ ಬರ್ತಾ ಅಂತ ಸುಮ್ ಎಕ್ಸಾಮ್ ಅವ ಒಂದು ದಿಸ
ಇ ಹ ಬರಿಪಕನಲ್ಲಾ ಓ ಒಂದ ಬಾಡಿ ಒಳದ್ರ ಮನ್ಸ ಭಾಂಗ್ ಮಾಡ್ತ ಹ್ಮ್
ಹಲೋ
ಅವೆಲ್ಲಾ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ ಅಂತಾರಲ್ಲ ಅವೆಲ್ಲಾ ದಾಟ್ ಬಂದನ್ ಅವೆ
ನೀ ನೀ ನೀ ನೀ ಏನ ಹೇಳಕ ಹೋಗ್ಬೇಡ ಹಂಬಕೊಂಡರು
ಬಿಜಾಪುರಕ್ಕೆ ಹೋಗ ಟ್ರಿಪ್ ಪ್ರವಾಸ ಬಿಜಾಪು ನ ಬಿಜಾಪು ಹೋಗು ಉಡುಪಿ ಹದು
ನೀ ನೀನ್ ಬಿಡುವಪ್ಪಾ ನೀನ್ಟ್ರ ಕೆಳಂಗಿಲ್ಲ
ನಮ್ಮ ನ್ ತಿೀಗ ಅಡ್ತರ್ನ
ಏ ನಮ ನಮ್ ಗಿಡ ತಿರ್ಗಾಗಿಡಕ್ ನಂಬರ್ ಒನ್ ಅದ ನಾ ಇದ್ದೀನಿಲ್ಲ ಒಲ್ಲನಕ ರೆಡಿ ನಮ್ ಗಿಡ ತಿರ್ಗಾ ಇಿಡಕ್ ನಂಬರ್ ಒನ್ ಅದ ಅವಾಗ ಹೋಗ್ ಬಂದಿದ್ ಒಂದ ವಾರಕ್ಕೆ ಮತ್ತ ಬೇರೆ ಕಡೆ ರ ರೆಡಿ ಆಗತ್ತ
ನೀವ್ ಅನ್ನ ಬಗ್ಗೆ ಭ ತಿರ್ಗ್ಲಕ್ ಅಂದ್ರೆ ನಿಂಗ್ ತಯಾರತ್ತೋಡ್ ಜಲ್
ಆ ಬಾರಿ ಹುಷಾರಪ್ಪಾ ಅದಕಂದ್ರ
ಹ್ಮ್
ಈ ಅ್ಣ ಬಗ್ಗೆ ಎಲ್ಲೋನೊ ಅನ್ನ ನೀಡ್ತದಲ್ಲಾ ಅದಕ್ಕೆ ಒಲ್ ಅನ್ನ ಅಲ್ಲ ಯಾರಿಗೂ ಅನ್ನ ಹಾಕಕ್ಕ
ಸರ್ವರೇ ಇಲ್ಲ
ಹಲೋ ನೀ ನಂಗ ನೇ ಮಾಡೋ ನಂಗ ಟಾಸ್ಕ್ ಮ ಬೇರೆ ಕೊಡಪ್ಪ ನಂಗದು ಇಷ್ಟ ಆಗಲ್ಲದು ಇದಕ್ಕೂ ಆ ಹಾಡ್ ಮಾಡು
ಹ್ಮ್ ಹ್ಮ್
ನೀನೇ ಹೇಳ್ಬೇಕಪ್ಪಾ ಅಣ್ಣ ಈಗೇನ್ ಮಾಡ್ತಿ
ಏನ್ ಇಳಪಾ ಅಷ್ಟೊತ
ಎಲ್ ಕುಂತೀರಿ
ಸರ್ಕಾರ ಆಸ್ಪತ್ರೆ ಒಂದು
ನೆಮ್ಮದಿ ಕೇಂದ್ರ
ತಿನ್ ನವ
ಮತ್ತೇನ್ ನಡ್ದಿಲ್ ನೋಡೋಣ
ಹ್ಮ
ನಿಮ್ ಗಿಡ ಬರ್ತಾ ಅಂತ ಕುೂಂತದಪ್ಪಾ ಈಗ ಹೆಂಗ್ ಮಾಡ್ಬೇಕಕ್ ಸೇಲ್ಗದ
ಬ ಕ ಸರಿೀ ಗುಲ್ಬರ್ದಾಗ ಪ್ರೇಮಿಗಳಿಗಂತಿರುವ ಜಾಗಗಳು ಬಹಳ ಇವೆ
ಹಲೋ
ಪ್ರೇಮಿಗಳಂತೆ ಬಾಳ ಜಾಗವಾಗ ಹಲ್ಬರ್ತ ತಿರ್ಗಳ ಹ್ರ
ಹ್ಮ್ ಏ ನಂಗಗೆ ಇಷ್ಟನೆೇ ಆಗಲ್ ನೋಡು ಜಾಸ್ತಿನ್ ತಿರ್ಗಾಡದು ಹಂಗ ಹೋಗ್ಬೇಕು ಮಾಡ್ಬೇಕು ಕೋತಿರ ಗಡ್ಬೇಕು ಹೊಂತಿ
ಹಾ ಇಷ್ಟ ಆ ಇಷ್ಟ
ಹಲೋ
ಆಾ
ನೀ ನಂಗನತ್ತಿದೆ ಅದೇ ಹಿಂಗ ಜಾಸ್ತಿ ಇರ್ ಪನ ಏನ ಹಿಂಗ ಜಾಸ್ತಿ ಇಲ್ಲ ಹನ್ನು ಫಸ್ಟ್ ಟೈಮ್ ಹೋಗಿದಿಲ್ಲ ನಂಗ ಅವಾಗ ಏನು ಅನ್ಸಿದಿಲ್ಲ ನಾವ್ ಹಳೆ ಮಾಡಿ ತಿರುಗ್ಬೇಕು ಮಾಡ್ಬೇಕು ಹೋಗ್ಬೇಕಂತ ಅನ್ಸಂಗೆ ಇಲ್ಲ ನೀವ
ಹ್ಮ್ ನಮ್ ಇಂತ ಎಲ್ಲ ಬೇಸರ್ ಬರ್ಲಪ್ಪಾ
ಹಲೋ ನ ನ ನ ಬಸ್ ಬರಲ್ಲಮ ಗಿಡದ ಜ್ಯೋತಿ ಆದ್ರಲೆ ಹಿಂಗು ಹೋದಾಗ ಏನು ಒಂದ್ಸಲ ಹೋಗ್ಬೇಕಿಲ್ಲಪ್ಪ ತಿರ್ಗ್ಬೇಕಿಲ್ಲ ಮಾಡ್ಬೇಕಲ್ಲಾ ಅಂತಸವು
ಹ್ಮ್ ಅಂತೂ ಎಲ್ಲ ಬರ್ತೇಾನ ನಿಮ್ ತಲೆಗಾ
ಹಲೋ
ಹ್ಮ
ಹಲೋ ನೇನು ನ ನಮ್ ಗುಡದ ಜೊತೆ ಹೋದಾಗ ಕೆೇಳಂಗಗೆ ಇಲ್ಲ
ಹ್ಮ್
ಮೂವಿ ಮೂವಿ ಒಳತ್ತ ನೋಡ್ದತಿಿತ್ ನನಂಗ ರಿಯಲ್ ಮೂವಿ ನೋಡ್ದಂಗ
ಯಾವಂಗ
ಮೂವಿ ಒಳ ತಿರಗದಂಗ ಸಿಹಿ ಮೂವಿ ಫೀಲಿಂಗ್ ಆಲತಿತ್ತು
ಅದಕ್ ಮಾನಸಿಕ ಅಂತರ ಹ
ನೀನ ಕೇತೀ ನಮ್ದು ಅನ್ನ ಭಾಗ್ಯದ ನೋಡ ಶಾಕೆ ಆಗಿತ್ತಪ್ಪಾ
ನಿಮ್ಮ ಅನ್ನ ಭಾಗ್ಯ ಒಂದ್ ದಿವ್ಸ ಟ್ರಿಪ್ಗೆ ಕರ್ಕೊಂಡ ಹೋದ ಹೆಂಗಂತ
ಹೋಗು ನಿನ್ಗರ್ ಬೇಡ ಅಂತಾರ ಎಲ್ಲಾರ ಅವೈಲಬಲ್ ಅತ ಸ ಹ್ಮ್
ಗ ಬಿಡಬಡ ಅದು ಹೇಳದಿರ್ಲ ಅಂತ
ಕಾಕಾ ಟ್ರಿಟ್ಟು ಹಯ್ದ ಗುಡ್ಡು ಮೇಲಿಂದ ತಳನು ಕಾ ಕಾ
ಹ ಹಾ ಮಾಡು ಹ
ಹಲೋ
ಅಣ್ಣ
ನ ಹ